ಹ
ಆರಾಮಿದ್ಯಾ.
ಆರಾಮ ಪ ನೀ ಆರಾಮ ಅಲ್ಲ
ಆರಾಮ್ ಇದ್ದಾರೆ ನೋಡು
ಹ್ಮ್ ಎಲ್ಲೇ
ಹ್ಮ ಇಲ್ಲೇ ಊರಾಗಿದ್ದ.
ಹ್ಮ್ ನಾನ್ ಹಿಂಗೆ ಹೊಲ್ಕು ಹೋಗಿದ್ನನ್ನ ಇವತ್ ಗಳೆವಾಡಕ.
ಹ್ಮ್ ಹ್ಮ್
ಬೇಸಿಗೆ ಕಳಿ ಇನ್ನು ಬಿತ್ತ ಬರ್ತಾವ ಫಸ್ಟ್ ನೇಗಿಲ ಓಡ್ಸಿದೀವಿ. ನೆಗ್ಿವಟ್ಸ್ಂದ ಎಂಟಿ ಕರಿಗ ಇದ್ದಿಲ್ಲಾ ಮೊನ್ನೆ ಒಂದ ಎರಡು ಮಳೆ ಆದದವಲ್ಲ ವಜ್ಜ ಆದ ಅವಲ್ಲ ಒ್ ಸ್ವಲ್ಪ ಎಂಟಿ ಕರಿಗ ಮಡಕೆ ಹೊಡಕೈತಿ ನೋಡಿ ಇವಾಗ ಮಡಕಿ ಹೊಡದು ಈಗ ಅನ್ನಡ ಆಯ್ತ್. ಮಲ್ಲ ಬಿಸಲತಿಯಿಗ ಮನೆಗಿ ಒಂಟಿನಿ
ಹ್ಮ ಎಂಟ ಅಂದ್ರೆ ಇದ್ ಏರಿಯೋಲ ಆಿಲ್ಲ ನಮ್ದು.
ಹ್ಮ್ ಎರಿವಲ್ಲ ಅದ ನೆಗ್ಲೆಟ್ಸರ ದೊಡ್ ದೊಡ್ಡ ಎಂಟಿ ಆಗಬಿಟ್ಟ ಎದ್ದಾವ ಇದವಲ್ಲ ಹಿಂದೆಡೆ ಸ್ವಲ್ಪ ಮೊನ್ನೆ ಮಳೆ ಆಯ್ತಲ್ಲ ಒಂದ್ ಸ್ವಲ್ಪ ಎಂಟಿ ಕರಿಯ. ಮತ್ ಅಲ್ಲಿ ಇಲ್ಲಿ ಇನ್ನೆಲ್ಲಿ ಇನ್ನೆಲ್. ಎದ್ದದ್ ಈಗ ಸ್ವಲ್ಪ ಸದಿ ಮತ್ತೆ ಎತ್ತಿನಗಳೆ ಮಡಿಕಿಲೆ ಹೊಡಿಸಿದೆ ಸ್ವಲ್ಪ. ಈಗ ಮಡಿಕೋಡ್ಸಿಂದ ಒಂದ್ ತಾಸ ಬರ್ತಿ ನೈಟ್ ಮಳೆ ಬಡ್ತಂದ್ರ ಅಂದ ಮಡಿಕ್ .. ಿಸಿದ ನಡು ಹಂಗ ಬೋದ ಬೋದ್ .. ೈಪ್ಾಗಿಿರುತಲ್ಲ ... ಅಲ್ಲಿ ಭಾರಿ ಮಳೆ ಆಯ್ತಂದ್ರ .. ಹಸಿ ಒಂದ್ ಹದ್ನೈದು ದಿನ ಬಾರಿ ಇಡತದ ಒಳಗ ಹಸಿ ಒಳ ಹಸಿ ಆಗಬಿಡತ್ತ ಬುಡಕ್ಟ್ಸ್ಲಿಂಧ. ಮತ್ ತಿಂದಡೆ ಮಳೆ .. ಸ್ವಲ್ಪ ಅವಾಗಾಗ ಹೆಚ್ಚು ಕಮ್ಮಿ ಆದಾಗ ಕವರ್ ಆಗ್ಬಿತ್. ತ್ತೌದ ..
ಹ ಹ ಅಂದ್ರ ಇವಾಗ ಎರಿವಾಲ್ದಾಗ ಅಂದ್ರ ... ಹ್ಮ್ ಒಂದ್ಸತಿ ಮಳೆ ಆಯ್ತಂತಂದ್ರ ನೀರ್ ಜಾಸ್ತಿ ಇಟ್ಡ್ಕೊಂಡ್ ಬಿಿಡ್ತದಮ್ಮ .. ..
ಏರಿ ಹೊಲಬ್
ಮ್ಮ್, ಮುಂದೆ ಯಾವಾಗ? ಆದರೂ ಸ್ವಲ್ಪ ಮಳೆ... .. ಗ್ಯಾಪ್ ಅಯ್ತಂದ್ರ ಅವಾಗವ ಅನ್ಕೂಲ ಆಗತ್ತ.
ಹ್ಮ್ ಅನ್ಕೂಲ ಅತ್ ಒಂದ್ ಹದ್ನೈದ್ ದಿನ ಮಳೆ ಸರ್ಕಂದ್ರೂನು ಅಲ್ಲಿ ಕವರ್ ಮಾಡ್ಕ್ಯಾಂತದ.
ಮ್ಮ್, ನಮ್ಮದು ನಾವು ಅಪ್ಪ ಮಾಸೂರು ಬಾಲ್!.. .. ಹೊಲ ಬರೆ ಕೆಂಪು ಮಣ್ಣ್ ಅವೆ
ಆ ಊ ಮ ಅಂಡದಲ್ಲಿ ಕೊಳ್ಳಕ್ಕೆ . ಯಾಕಂದ್ರೆ ಬೆಳಗಲ್ ನಿಂತು ಬಿಡುತ್ತೆ ಅವೂ? ..
ರಿ, ಎಂಟೂ ದಿನಕ, ಎಂಟೂ ದಿನಕೆ ಒಂದು ನೋಡಿದೀನಿ. ಮಳೆಯಾಗಿತ್ತು? ಇವತ್ತು ಮಳೆ ಆಯ್ತು. ... ಮ್ಮ್, ಮತ್ತೆ ನಾಳೆಗೆ ಬಿಸಿಲು ಬೀಳುತ್ತದೆ? ಅಂದ್ರೆ? .. ಮತ್ತ ಮ್ಯಾಲಿನ್ ಮಣ್ಣೇಲ್ಲ ಒಳ್ಳೆ, ಮಾನವನ ದೂಳ ಧೂಳ್ ಧೂಳ್ ಆಗಿ ಬೆಳಿತ ..
ಹ್ಮ್ಮ್.
ಮ್ಮ್! ಹಾಂಗೆ? ನೆಲನು ಬಾಳ ಗೇಟಿ. .. ತೀ ರು
ಮ್ಮ್, ನಿಮ್ ಅಣ್ಣಾ! ನಿಮ್ ಹಸಿರು ದಾಗ?.. .. ಹೂ, ಕಣೋ ಹೇಳು, ಏನಕ್ಕೆ ಒಳಕ್ಕ.. .. ದ
ನಮ್ಮ, ಹಸಿರು ಹೊಲದಾಗ ತೊಗರಿಯಾಗ್ತಿವಿ? ಸಜ್ಜೆ ಹಾಕ್ತಿವಿ! ಗೋಳಾಕ್ತೀವಿ.. ..
ಹ್ಮ್ಮ್.
ಹ ಮತ್ತೇ ಹತ್ತಿನ ಹಾಕ್ತಿವಿ.
ಹ್ಮ್
ಆ ಇತರ ಬರ್ಡ್. ಔಟ್! ಆಗುತ್ತದೆ ಅಂದರೆ ನಿಮ್ಮ ಇರಿ. ಒಂದಾಗ, ಕೊಟ್ಟಷ್ಟು ಇಳಿಯುವಂತಷ್ಟು. ನಮ್ಮ ಕೊಡಲ್ಲ? ..
ಅದು ಕೊಡಲಣ ನಾವು ವಾದರ್ಶ ಏನ್ ಮಾಡಿದ್ವಿ ಅಂದ್ರೆ ಏರಿಗಿ ಮೂರ್ ಎಕ್ರೇ ಹಾಕಿದ್ವೆ. ಮುಸದಿಂ ಮೊರೆಕೆರೆ.. .. ತಾ ಅದಕನು ಹತ್ತಿ ಮಾಡಿದ್ವಿ. ಈಗ್ ಎಕರೆಕ ಹತ್ ಕ್ವಿಂಟಲ್ ಕೊಟ್ಟಾದ ಏರಿ ಅದು ಇದ್ರ ಎಕ್ರೇಕ ಐದು ಆರು ರೋ ಇಂಗ ಕೊಟ್ಬುಟ ಬಾಳ ಕಮ್ಮಿ ಮೊಸರು ಅಂದ್ರ ಮಳಿ ಸ್ವಪ್ ಸರ್ಕಂಡಿತ್ತು ಅಲ್ಲ ಅವಾಗ್ ಸ್ವಲ್ಪ ಗಿಡ ಎತ್ರ ಹೋಲಿಲ್ಲ ಇಂದಡೆ ಸ್ವಲ್ಪ್ ಸ್ವಲ್ಪ್ ಬೆಳದು ಕಾಯಿ ಗಿಡಕ್ಕೊಂದಿ ಇಪ್ಪತ್ತು ಇಪ್ಪತೈದು ಅವಕ್ ಕಾಟಿಯಾಗ್ ಇವ್ಕೆನಿಲ್ಲ ಎಂಬತ್ತು ಅರವತ್ತರ ತನ್ ಕಾಯಿ ಆಗ್ಯಾವ ಏರಿ ಭೂಮಿಗಿ.
ಹ್ ಯಾಕಂದ್ರ ಏರಿ ಹೊಲ್ದಾಗ ಜಾಸ್ತಿ ಪೋಷಕಾಂಶ ಇರ್ತ ಬಾಳ ನೀರನು ಹಿಡಿದು ಇತ್ಕೊಳುವಂಥ ಶಕ್ತಿ ಇರ್ತವ. ಮತ್ತ ಜಾಸ್ ಮತ್ತೆ ಅಲ್ಲಿ ಕಣಗಳು ಬಾಳ ಸಣ್ಣುಗ್ ಇರ್ತಾವ.
ಹೌದಣ
ಹ ಮತ್ತ ಗಿಡ ಜಾಸ್ತಿ ಹತ್ತರ ಬೆಳಕ ಪೌಷ್ಟಿಕಾಂಶವಾಗಿ ಬೆಳಕ ಜಾಸ್ತಿ ಹೆಲ್ಪ್ ಮಾಡ್ತತ ಅದು ಆದ್ರೆ ನಾ ನಮ್ ನಮ್ಮ ಮೊಸರಿನೆೆಲ್ಲ ಹಂಗಲ್ಲ ಇಲ್ಲಿ ಸದಾ ನೀರಿ ಇರ್ಬೇಕು ಹ ರಾಮ ಮತ್ತ ಗೊಬ್ಬ್ರ ಮತ್ತ ಹೊಲ್ದಾಗ ತಿಪ್ಪಿ ಗೊಬ್ಬ್ರ ಹೊಡಸ್ಬೇಕು
ಹ್ಮ್
ನೆಲನು ಬಾಳ ಗಟ್ಟಿ ಇಲ್ಲಿ ನೀ ಗಿಡಗಳ ಬೇರ್ ಜಾಸ್ತಿ ಆಳ ಕಳಿಯಲ್ಲ ನಮ್ಮ್ ಹತ್ರ
ಹೌದೌದಣ್ಣ ಈಗ ನಿಮ್ಮ್ ಮಸುಬುಕ್ ಎಸ್ ಹಾ ನಿಮ್ಮ ಅಸುಬ ಹತ್ತ ಹಾಕಿ ಅಂತೇಳಿ ಕೈಯಸ್ ಬೇ ಗೊಬ್ಬರನ್ನ ನೀಡ್ತೀರಿ ಅವ್ಕ
ಇವಾಗ ಗ ಫಸ್ಟ್ ಬಿತ್ತ ಮುಂದೆಗೆ ಗೊಬ್ಬರ ಆಗ್ತಿವಿ ನಾವು
ಹ್ಮ್
ತಿಪ್ಪಿಗೊಬ್ಬರ ಆಾಗ್ತಿವಿ
ಹಾ
ಬಿತ್ತಕಿನ ಮದಲ ತಿಪ್ಪಿ ಗೊಬ್ಬರ ಹಾಗೆಸಿಂದ ಹೊಲ ತುಂಬ ಮಾಡಿಸಿಂದ ಅವಾಗ ಗಳೆ ಹೊಡಸ್ತಿವಿ ಗಳೆ ಕೊಡಿಸಿದ್ಮೇಲೆ ಅವ್ಕ ಬೀಜ ನಾಟಿ ಮಾಡ್ತವಿ
ಹ್ಮ್
ಬೀಜ ನಾಟಿ ನಾಟಿ ಮಾಡಿದ್ಮ್ಯಲ ಬಾಳಂದ್ರ ಒಂದ್ ಹದಿನೈದು ಅಂಗ ಆಗಿರ್ತಾವ ಸಣ್ಣ ಸಣ ಬಂದಿರ್ತಾವ ಗಿಡಗಳು ಒಂದು ಚೋಟ್ ಚೋಟ್ ಆಗಿರ್ತಾವ ಒಂದು ಹ ಐ ಸಂಟಿಮೀಟರ್ ಹಂಗ ಬಳದಿ ತಗಡಾಗೋಳ
ಹಾ
ಹ ಅವಾಗ ನಾವು ಎಡಿ ಹೊಡಿತೀವಿ
ಹ್ಮ್
ಅಂತ ಅಂದ್ರ ಆ ಗಿಡದ ಹತ್ ಎಲ್ಲ ಕಳಯೆಲ್ಲವ ಕಿತ್ಕಂಡ ಬಿಡುತ್ತವೆ
ಹ್ಮ ಹ್ಮ್
ಹ್ಮ್ ಸರಿ ತಗದ್ಮ್ಯಾಲ ಆಮೇಲೆ ನಾವು ಗೊಬ್ಬ್ರ ಆಕ್ತವಿ ಯೂರಿಯಾ ಗೊಬ್ಬರ ಆಗ್ಲಿ ಹ ಡಿ ಎ ಪಿ ಗೊಬರ ಆಗಲಿ ಯು ಇಪ್ಪತ್ ಇಪ್ಪತ್ ಆಗಲೀ ಹ ಈ ತರ ಗೊಬ್ಬರ ಆಗ್ತಿವಿ ಒಂದ್ ಎರಡ್ ಸ ಈ ತರ ಗೊಬ್ರ ಕಳೆ ತೆಗ್ಸಿ ಕಳೆ ತೆಗ್ಸಿ
ಹ್ಮ್ ಹ್ಮ್
ಆಮೇಲೆ ಮತ್ತ ಅದ್ ಸ್ವಲ್ಪ ಗಿಡ ಜಾಸ್ತಿ ದೊಡ್ದು ಬೇಕು ಅಂತ ಅಂತ್ರದ ಕಾಯಿ ಆಗ ಹೂವು ಆಗಕ ಕಾಯಿ ಸ್ಟಾರ್ಟ್ ಮಾಡುತ್ತಲ
ಹ್ಮ್
ಅ ನಾವು ಮತ್ತ ಅದ ಯಾವ ಹುಳ ಹತ್ತ ಬಡ ಅಂತ ರಾಸಾಯನಿಕ ಗೊಬ್ಬರ ಸಿಂಪಡುಸ್ತೀವಿ
ಹ ಹ್ಮ್
ಹ ಹ ಮತ್ತೆ ನಾವೂ ಒಂದು ಒಂದೇನಂತಂದ್ರೆ ನಾವು ಜಾಸ್ತಿ ರಾಸಾಯನ ಗೊಬ್ರ ಮಾಡಬಿಡ್ ನಾವೂ
ಹ್ಮ್
ಮನೆಯಲ್ಲೇ ಮನೆಯಲ್ಲೇ ರಾಸಾಯನಿಕ ಗೊಬ್ಬರ ತಯಾರುಸ್ತಿವ್ ಯಾಕಂತಂದ್ರೆ ಇವಾಗ ನಮ್ಮ್ ಮದೆಯಲ್ಲಿ ಆಕಳುಗಳವ ದನಗುಳವ ಗೋಮೂತ್ರ ಎಲ್ಲ ಹ ಶೇಕರ್ಣೆ ಮಾಡ್ತೀವಿ ಗೋ ಗೋಮತ್ರ ಸಣೆ ಮಾಡಿ ಒಂದ್ ಬ್ಯಾರೆಲ್ಲ ಕೂಡಿಟ್ಟು ಅದ್ರಾಗ ನಾವು ಅದ್ರಾಗ ಆ ದನದ್ ಸಗಣಿ ಹಾಕ್ತೀವಿ ಹ ಮತ್ತೆ ಮ್ ಬೇವಿನ ಕಾಯಿ ತಪ್ಪಪ್ಳ ಅಂತ ಇರುತ್ತ ಅದು ಪೂರ್ತಿಸ ಇರುತ್ತ ಅದನ್ನ ಹಾಕ್ತೀವಿ
ಹ್ಮ್
ಹ ಮತ್ತೇ ಅದ್ರಲ್ಲಿ ಬೆಲ್ಲ ಹಾಕ್ತೀವಿ
ಹ್ಮ್
ಮ್ ಈ ತರ ಮಾಡ್ಬಿಟ್ಟು ಒಂದು ರಾಸಾಯನ ಗೊಬ್ಬರ ತಯಾರುಸ್ತೀವಿ
ಹಂಗನ್ದ್ ಬೆಳವಣಿಗೆ ಬಾರಿ ಬರ್ ಪಲ್ಲ ಚಲೋ ಚೆನ್ನಾಗ್ ಕೊಡ್ತಾವ ಅದಕ್
ಹ್ಮ ಈ ತರ ಗೊಬ್ಬರನ ಸಿಂಪಡಸೋದ್ರಿಂದ ಯಾವುದೇ ಬೆಳೆಯಲ್ಲಿ ಒಂದು ಹಾನಿಕಾರಕ ಅಂಶಾ ಹೀರ್ಕಳಲ್ಲ ಅದು
ಹಾ ಹಾ
ಹ ನೀವು ಇವಾಗ ರಾಸಾಯನಿಕ ಗೊಬ್ಬರ ಸಿಂಪಡಸುವ ಒಳಗ್ ಒಳಗ್ ಸಾಯ್ತಾವ ಎಲ್ಲ ಗ್ಯಾರಂಟಿ ಇರಲ್ಲ ಆದ್ರ ಇದುನ್ನ ನಾವ್ ಮನೆಯಲ್ಲಿ ತಯಾರಿಸಿದೀನಿ ಹೊಡದು ಅಂದ್ರ ಇವತ್ತು ನಾಳೆಗೆ ಒಳಗ ಗಿಡದಾಗಿದ್ ಹುಳಗಳೆಲ್ಲ ಉದ್ರಿ ಬಿಡ್ತಾವ ಮತ್ತ ಗಿಡಾನು ಹೆಲ್ದಿ ಆಗಿರ್ತ್ತ ಮತ್ತ ಮಣ್ಣಿಗೆ ಆ ಎಣ್ಣೆ ಸಿಡದಿರ್ತಲ್ಲ ಮತ್ತ ಆ ಮ ಮತ್ತ ಮಣ್ಣನು ಪಲಾವತ್ತತೆ ಆಗಿರ್ತದ
ಹಾ
ಮಣ್ಣು ತನ್ನ ಪೋಷಕಾಂಶಗಳನ್ನು ಕಳಕಳಲ್ಲ ಹಂಗೆ ಹಿಡಿದು ಹಿಡಿದುಟ್ಟುಕೊಂಡಿರುತ್ತಾ
ಹೌದೌದು
ಮತ್ತೆ ಖರ್ಚುನು ಕಡಿಮೆ ಮನೆಯಲ್ಲೇ ತಯಾರಿಸ್ಬಹುದು
ಹ್ಮ್
ಹ ಈ ತರ ಇವಾಗ ನೀ ಹತ್ತಿಗೆ ಅಂತ ಅಷ್ಟೇ ಅಲ್ಲ ಬೇರೆ ಬಳೆ ಹೆಸರಾಗ್ಲಿ ತೊಗರಿ ಆಗ್ಲಿ ಕವಳೆ ಮತ್ತೆ ಅಕ್ಕಿ ಇರ್ತಲ್ಲ ಕವಳೆ ಗದ್ದೆಗೆ ಅದಕ್ಕಾಯಲಿ ಗೋಧಿ ಬೆಳಿತಾರೆ ಅದ್ಕಾಗಲಿ ಅಂದ್ರೆ ಯಾವ ಯಾವ ಇ ತರ ವಿಷಕಾರಿ ಅಂಶ ಇರಲ್ಲ ಅದ್ರಲ್ಲಿ ಹ ಫುಲ್ ನ್ಯಾ ರಲ್ಲ ಆಗಿರುತ್ತಲ್ಲ ಮುಂದೆ ಹ್ಮ ಕಳೆಯೆಲ್ಲ ಬಂದ ಮೇಲೆ ಕಟಾವು ಮಾಡಿದ್ಮೇಲೆ ಅದನ್ನ ಹೂ ತಿನ್ಲಾಕ್ ಅದಕ್ಕೆಲ್ಲ ಫುಲ್ ಹೆಲ್ದಿ ಅದು
ಹ್ಮ ಈಗಣ ನಾವು ವಾದರ್ಶ ಸ ತೊಗರಿ ಹಾಕಿದ್ಯವ ಅವಲ್ಲಾ ಬುಡಕ್ ನೆಟ್ಟೆ ಹೋಗಕತಿದ್ ಅದಕ್ಕ ಏನ ಮೂಲಕಾರಣ ಅಂತ ಏನ ಅಂದ್ರಪ್ಪಾ ಅದ ಏನ ಇದ್ರ ಗೊಬ್ಬರ ಹಾಕ್ತೀರಿ ಮಣ್ಣಿನ ಪಲವತತ್ತೆ ಕಮ್ಮಿಯಾಗಿ ಬಿಡು ತದ ಗಿಡ ಒಣಗ್ತಾವ ಅನ್ನಕತ್ತಿದ್ರು ಮಣ್ಣು ಪರೀಕ್ಷೆ ಮಾಡ್ತಾರಲ್ಲ ಮಣ್ಣು ಕೇಂದ್ರದವರು ಅವರು ಬಂದಂದ್ರ ಅಲ್ಲಿಂದ ಸ್ವಲ್ಪ ಹ್ಮ್
ಮಣ್ಣು ಫಲವತತ್ತೆ ಕಳ್ಕೊಂಡ ಮೇಲೆ ಏನ ಮಾಡ್ಬೇಬೇಕುಗೊತ್ತ ಮಣ್ಣು ಫಸ್ಟ್ ಟೆ ಒಂದು ಇದು ತರ್ಬೇಕು ಈ ತಿಪ್ಪಿ ಗೊಬ್ಬರ ಸಿಗುತ್ತಲ್ಲ ನಿಮ್ಮ ಹತ್ರ ದನಗಳದು ಸಗಣಿ ಕುರಿಗಳ ಸಗಣಿ ಆಹ ಕುರಿಗಾಯಿಗಳು ಬರ್ತ ರಲ್ಲ ಅವ್ರದಲ್ಲ ಹೊಲದ ಹಾಗ ಒಂದ್ ಎರಡು ದಿನ ನೀಟ್ ಹೋಡಸ್ಬೇಕು ಹಯರ ಅಂತ ಹೇಳ್ಬೇಕು ಮತ್ತೆ ಅವಾಗವಾಗ ಅವ್ರಿಗೆ ಏತ್ಯಾಕ್ಕು ಅಂತ ಹೇಳ್ಬೇಕು ಅದು ಗೊಬ್ರ ತುಂಬಾ ಪೌಷ್ಟಿಕಾಂಶಕ ಆಗ್ತದ ಹುಟ್ಟ ಆಕ್ತದ ಮತ್ತ ದನಗಳ ಸಗಣಿ ಐತೆ ಅದನ್ನ ಪೌಷ್ಟಿಕಾಂಶ ಹುಟ್ಟಾಗ್ತದ
ಹ್ಮ್
ಇವಾಗ ನೀವು ಅತ್ತಿ ಅದು ಬೆಳ್ತೀರಲ್ಲ ಆ
ಹ್ಮ್
ಅತ್ತಿ ತೊಗರಿ ಅದ್ ಬೆಳೀತಿರಿ ನೋಡು ಅದ ರೆಲ್ಲಾ ಕಟಿ ಇರತ್ತಲ್ಲಾ
ಹೌದ ನು
ಅದೆಲ್ಲಾ ಕಟ್ಟಿಗೆಲ್ಲ ಒಂದ್ ಕಡೆ ಎಲ್ಲ ಕೂಡ್ಯಾಕ್ ಬಿಟ್ಟು ಒಂದ್ ಎರಡ್ ವರ್ಷ ಹಂಗ್ ಬಿಡ್ಬೇಕು ಅದೇಲ್ಲ ಕೊಳತ ಗೊಬ್ಬರ ಆಗಿಬಿಡತದ ಕೊಳತು ಗೊಬ್ಬರನು ಅದುನ್ನು ಅದು ಸಿಂಪಡಿಸಬೇಕ ಅದು ತುಂಬಾ ಪವರಪುಲ್ ಇವಾಗ ಇದ್ರಕಿನ್ನ
ಕಟ್ಟಿಗೆ ಲಾಸ್ಟೀಗೆ ಒಂದ್ ಸೈಡ್ ಕುಟ್ರ್ಯಾಕಿ ಸುಟ್ ಬಿಡ್ತಾರಲ್ಲ
ಇಲ್ಲ ಇಲ್ಲ ಅದು ದೊಡ್ಡ ತಪ್ಪು ನಾವ್ ಮಾಡೋದು ಅದನ್ನೆಲ್ಲಾ ಕೂಡಿ ಹಾಕ್ಬೇಕು ಒಂದ್ ಎರಡು ಹಾಳು ಹೋದ್ರೂ ಪರವಾಗಿಲ್ಲ ಕೂಡಿ ಹಾಕ್ಬೇಕಂದ್ನಲ್ಲ ಕೂಡಿ ಹಾಕ್ಬಿಟ್ಟು ಹಂಗೆ ನೀವು ಒಂದೇ ವರ್ಷ ಬಿಟ್ಟ ಅಂತಂದ್ರ ಪೂರ್ತಿ ಎಲ್ಲ ಕೊಳತೋಗಿರುತ್ತಾ ಕೆಳಗಿಂದೇಲ್ಲಾ
ಹ್ಮ್
ಹೋಗ್ಲಿ ಅಂತ ಇನೊಂದ್ ವರ್ಷ ಬಿಟ್ಬ ಬಿಡಕ್ ನೀನು ಅದೇ ಚೆನ್ನಾಗ್ ಯಾವ ತರ ಗೊಬ್ರ ಆಗತ್ತ ಗೊತ್ತಾ ನಿನ್ಗ ಒಂದ್ ಎಕರೆ ಹೊಲದಲ್ಲಿ ದಲ್ಲಿ ಏನಿಲ್ಲ ಅಂದ್ರೆ ನೀನ್ ಅದೇ ಒಬ್ರ ಎರಡ್ಕರೆ ಹೊಲಕ್ ಸಿಂಪಡಸ ಬಂದ್ೆನು
ಹೌದೌದಾ
ಹ್ಮ ಪ್ಲಸ್ ಇವಾಗ ತೊಗರಿಿದನ ತೊಗರಿನ ಇನ್ನ ಬೇಗನೆ ಜಲ್ದಿ ಗೊಬ್ಬರ ಆಗ್ಬಿಡುತ್ತೆ ಇನ್ನು ಹತ್ತಿದಷ್ಟು ಜಲ್ದಿ ಆಗಲ್ಲ ಹತ್ತೆ ಕಡೆಿಗೆ ಸ್ವಲ್ಪ ದಪ್ಪ ಇದೆ ತ್ತಲ್ಲಾ ಜಲ್ದ ಗೊಬ್ರ ಆಗಲ್ಲ ತೋರ್ ಕಡೆಿಗೆ ಗೊಬ್ರ ಆಗುತ್ತ ಈತರ ನಾವೇ ಮನಲಿ. ಗೊಬರ ತಯಾರ ತಿಕೊಂಡ ಹೊಡಿಯೋದ್ರಿಂದ ಬೆಳೆನ ಎಲ್ದೇ ಆಗಿರುತ್ತ
ಹ್ಮ್
ಹ ಖರ್ಚಿನ ಕಡಿಮೆ
ಹೌದು
ಹ್ಮ್ ಮತ್ತ ಮತ್ತೆ ರಾಸಾಯನಿಕ ಗೊಬ್ಬರಗಳು ನಾವು ಸಿಂಪಡಿಸ್ತೀವಲ್ಲ ಆದದ್ರಿಂದ ನಮಗನುೂ ರೋಗ ಬರೋ ಚಾನ್ಸಸ್ ಇರ್ತದ
ಹ್ಮ್
ಆ ಸೇಫ್ಟಿ ಇರ ಒಂದ್ಸತಿ ಸೇಫ್ಟಿ ಇರಲ್ಲ ಒಂದೊಂದ್ಸತಿ
ಕಾರಣ ಇತ್ತೀಚಾಗ ಈಗ ಕೌಳಿ ಬೆಳಕತ್ತಾರಲ್ಲ ಕೌಳಿ ಬೆಳೆಯಿಂದ ಬಾಳ ಇದು ರಾಸಾಯನಿಕ ಗೊಬ್ಬರಗಳು ಆಗ್ತಾರಲ್ಲ ಅದ್ರಲಿಂದ ಬಿ ಪಿ ಶುಗರ್ ಅನ್ನದಾಗ ಬರ್ಲ ಕತ್ತ ಎಕ್ಯಾಗ
ಹ್ಮ್ ಅನ್ನ ಆರ್ ಬರ್ತದೆ ಇವಾಗ ಅ ರಾಸಾಯನ ಗೊಬ್ರ ಸಿಂಪಡಸ್ತಾರಲ್ಲ ಇವಾಗ ಸಿಂಪಡ್ಸಾರ ಏನು ಮೈಯಗ ಸಿಡುದು ಮೈ ಮೇಲೆ ಸಿಡುದು ಹ್ಮ್ ಅದ್ರಿಂದ ಮತ್ತೆ ಹ್ಮ್ ಚರ್ಮ ರೋಗ ಬರೋದು ಅದು ಒಂದು ಇ ಈ ತರ ಎಲ್ಲಾ ಪ್ರಾಬ್ಲಮ್ ಆಗುಂಂತ
ಹೌದೌದೌದು
ಅಷ್ಟ ಅಂತಂದ್ರ ಮನೆ ಮನೆ ಮದ್ದು ಅಂತಾರಲ್ಲ ಮನೆಯಲ್ಲೇ ತಯಾರಸ್ಕೊಳ್ಬೇಕಲ್ಲ ಅಷ್ಟು
ಹ್ಮ್ ಯಾವ್ದ ಸಮಸ್ಯೆಗಳು ಆಗಲ್ಲ ಮುಂದೆ ಇೇ ಹಾಕಿ
ಸಿಂಪಡಸೋರ್ನು ಒಂದು ಆರಾಮದಾಯಕ ಹೇಗ ಇರ್ತಾರ ಮತ್ತ ಬಳೆಗಳನ್ನು ಅವನು ಸ್ವಲ್ಪ ಚೆನ್ನಾಗಿರ್ತಾವ
ಹಾ
ಹ ಮತ್ತ ಭೂಮಿ ನೆಲಕ್ಕ ಮಣ್ಣಿಗೆ ಅದಕ್ಕೇಏನ್ ಎಫೆಕ್ಟ್ ಆಗಲ್ಲ
ಹೌದ
ಇವಾಗ ಆಹ ರಾಸಾಯನಿಕ ಗೊಬ್ಬರಕ್ಕಿನ ಆಹ ಇವಾಗ ಮನೇೆಯಲ್ಲಿ ತಯಾರಿಸಿದ ಗೊಬ್ಬರನೇ ಉತ್ತಮ ಅಂತ ನಾನನ್ ಅನ್ಸಿಕೆಪ್.
ಹ್ಮ್ ಮನ ಹಂಗೊಬ್ರ ಹೌದಾ ಸರಿ ತೋಣ ಹಿಂದೆಡೆ ಕಾಲ್ ಮಾಡೋಣ
ಹಾ ಸರಿತರಿ